ಬಕ
ಹಾ ಕೇಳ್ತಿದ್ದ
ಹೌದಾ ಏನ್ ಮಾಡ್ತಿದ್ರ
ಎನೆಲ್ಲಡತ ಪ್ರತ್ನನಾ
ಏನ ಎಲ್ಲ ಸಂದ ಕೊಂಚರ ನಾನ ಕುಂತಿರೊದು ಮನಲಿ ಪು ಬೆಳಗ್ಗೆ ಅವೆ ಮೊದ್ಲೇ ಮಾತಾಡ್ತಿದ್ದೆ
ಟೀ ಆಯ್ತಾ ಬ್ರೋ ಹಾ ಆಯ್ತು ಬ್ರು
ಟೀ ಮಾಡ್ತಾರ ಟೀ ಸಾಯಂಕಾಲ
ಹಾ ಬ್ರೋ
ಮಾಡ್ತಾರ ಚೆನ್ನಾಗಿ ಹಾಸ್ಟೆಲ್ಲಲ್ಲಿ
ಹಾ ಟೀ ಮಾಡ್ತಾರೆ ಬ್ರೋ ಹಾಸ್ಟೆಲ್ ಎಲ್ಲ
ಅದ್ರ ಜೊತೆ ಏನ್ ಕೊಡ್ತಾರೆ ಇದು ತಿನ್ನಕ್ಕೆ
ಇನ್ ಬ್ರೋ ನಾರ್ಮಲ್ ಆಗಿ ಯಾವ ಟೀ ಮತ್ತ್ ಬಿಸ್ಕಿಟ
ಹಾ ಬಿಸ್ಕಿಟ್ ಕೊಡ್ತಾರ
ಹಾ
ಕೊಡ್ತಾರೆ
ಹಾ ಇಲ್ಲ ಒಬ್ರಿಗೆ ಒಂದ ಒಬ್ರಿಗೆ ಅದಲಿ ಒಂದ್ರಲ್ಲೇ ಎರಡು ಕೊಡ್ತಾರೆ
ಹಾ
ಡೇಲಿ ಮಾಡ್ತಾರ ಸಾಯಂಕಾಲಕ್ಕೆ
ಹಾ ಡೈಲಿ ಮಾಡ್ತಾರ ಬ್ರೋ
ಹೌದ
ಹಲೋ
ಹ್ಮ್ ಬ್ರೋ ಹೇಳ್ ಬ್ರೋ
ಡೈಲಿ ಮಾಡ್ತಾರ ಬ್ರೋ
ಹೌದಾ ಹ್ಮ್ ಸಾಯಂಕಾಲ ಊಟಕ್ಕೆ ಏನ್ ಮಾಡ್ತಾರೆ ಇನ್ಮೇಲ್ಲೆ
ಇವಾಗ ಬಂದಿದೆ ಐವತ್ತು ಶನಿವಾರ ಅಲ್ವಾ
ಹ್ಮ್
ಹಾ ಚಾ ಅನ್ನ ಸಾಂಬಾರು
ಹ್ಮ್
ಹಾ ಮತ್ತೆ ಚಪಾತಿ ಆದ್ರೂ ಜೊತೆ ಯದಾದ್ರೂ ಪಲ್ಯ ಹಾ ಬಾಳಹಣ್ಣ್ ಕೊಡ್ತಾರೆ ಮತ್ತ್ ಹಾ ಬ್ರೋ ಸರಿ ನಿಮಗೆ
ನಮ್ದ್ ಏನಿಲ್ಲಾ ಬ್ರೋ ಇದೇ ಅನ್ನ ಸಾಂಬಾರ್ ನಿಮ್ಮ್ ತರಾನೇ ಸೇಮ್ ಅಂದ್ರೆ ಮೊದ್ಲಿಗೆ ರೊಟ್ಟಿ ಕೊಡ್ತಾರೆ ಸಾಯಂಕಾಲ
ಹಾ ಸಾಯಂಕಾಲ ರೊಟ್ಟಿನ
ಯಾವ ಯಾವ್ದಾದ್ರು ಒಂದು ಕಾಳು ಪಲ್ಯ ಇರುತ್ತೆ ಅನ್ನ ಅನ್ನ ಸ ಕಾಮನ್ ಆಗಿ
ಹಾ ಹಾ ಏನ್ ಬ್ರೋ ಹೊಲದಲೆಲ್ಲಾ ಏನ್ ಮಾಡಿದಿರಾ ಇವಾಗ
ಏನೆಲ್ಲ ಬ್ರೋ ಹತ್ತಿ ಹಾಕಿದಿವಿ ಹತ್ತಿ ಹತ್ತಿ ಬೀಜ ಉರಿದಿವವಿ ಹತ್ತಿ ನಾಡಿದೆ ಹೊಸರಾಗಿ
ಹಾ
ಅರ್ಧಂಬರ್ಧ ಅಕ್ಕಿ ಬೆಳದಿದೆ ಮಳೆ ಇಲ್ಲ ಗುರು ಮಳೆ ಬರ್ತಾ ಇಲ್ಲಲ್ಲ ಇಲ್ಲಿ ಮಳೆ ಬಂದಿಲ್ಲ ಅದಸಾಗಿ ಬೆಳೆ ಸರಿಯಾಗಿ ಸರಿಯಾಗಿ ಬಂದಿಲ್ಲ
ಹಾ ಹತ್ತಿ ಎಲ್ಲಾ ಚೆನ್ನಾಗಿ ನಾಟಿದೆ
ಹತ್ತಿ ಅರ್ಧ ಅರ್ಧ ಬಂದಿದೆ ಅಂತ ಹೇಳ್ತದನ್ನಲ್ಲ ಯಾಕಂದ್ರೆ ಮಳೆ ಬಂದಿಲ್ಲ ಇಲ್ಲಿಗೆ
ಹ್ಮ್ ಅದ್ನೇನಾದ್ರು ಮತ್ತೆ ಏನಾದ್ರು ಇವಾಗ ರೂಟ್ರು ಹೊಡೆದು ಬಿತ್ತಬೇಕಾ
ಇಲ್ಲ ಅದು ಆಲ್ರೆಡಿ ಬೋತ್ ಹಾಕಿದೀವಿ ಆಲ್ರೆಡಿ ಹತ್ತಿ ಬೀಜ ಉರಿದೀವಿ
ಹಾ.
ಹಾ ಬಿದ ಬ ಸರಿಯಾಗಿ ನಾಟಿದ್ದೆ ಅಂದ್ರೆ ಮಳೆ ಬಂದಿಲ್ವಲ್ಲ
ಹಾ ಹಾ ಇವಾಗ ಏನು ವದನ್ ಅದೆಲ್ಲ ಬಡಿಸಟ್ಬೇಕು
ಹಾ ಹೊದಲ್ಲಿ ಹೋದದಲ್ಲಿ ಮಳೆ ಬಂದ್ರೆ ಬೀಜ ಆಗ್ ಹಾಕತಿವಿ ಆಗ್ತೀವಿ
ಹಾ ಹ ಎಷ್ಟ್ ದಿನಕ್ಕ ಒಂದ್ಸಲ ಎಣ್ಣೆ ಹೊಡ್ತರಬ್ ಅದಕ್ಕೆ ಹತ್ತಿಗೆ
ಒಟ್ಟಿ ನಮ್ಮ ಅಂದ್ರೆ ಇಷ್ಟ್ ದಿನಕ್ಕ ಅಂತಿಲ್ಲ ನಮ್ಮ ಮನೆಯವರು ಹೊಡಿತಾರೆ ಅದಕ್ಕ ನಾ ಅದರ ನೋಡಿಕ ಸಿದ
ಹ ಯಾವ್ದಾದ್ದರು ಪ್ರೋಗ್ರ ಇದ್ರೆ ಹೊಡಿಯೋವಾಗ.
ಹಾ ಅಡ ತಗ.
ಏಲ್ಲಂದ್ರೆ ಇಲ್ಲ
ಹ್ಮ್.
ಹ್ಮ ಗೊಬ್ಬರ ಅದು ಎಷ್ಟ ಎಷ್ಟ್ ದಿನಕ್ಕಡದು ಹರ್ನೈದು ದಿವ್ಸಕ ಒಂದ ತಿಂಗಳಗ
ಅದು ಹದನೈದ್ ದಿನಕ್ಕ ಅಂತ ಆತರ ಬರಲ್ಲ ಜಾಸ್ತಿ ದಿನ ಹೋಗುತ್ತ ಅಂದ್ರೆ ಅವ್ರು ನಮ್ಮ ಅಣ್ಣ ನಮ್ಮ ಅಪ್ಪ ಅವ್ರು ಅವ್ರೇ ಮಾಡ್ತಾರ ಕೆಲ್ಸ ನಾವ್ ಮಾಡದಲ್ಲಾರ
ನೀವು ಹೊಲದಲ್ಲಿ ಎಲ್ಲ ಕೆಲ್ಸ ಮಾಡಲವಾ
ಮಾಡ್ತೀವಿ ಬಿಟ್ಟ ಕಳೆ ಪಳ ಇದ್ರೆ ಮಸಾಲೆ ಪಿಸಿಸಿಲಿ ಬಿಟ್ಟ್ರ ಅವ್ರದಲ್ಲ ಎಣ್ಣೆಣ್ಣ ನೀರ್ ತಂದ ಹ ಆಕ್ತಿಿಟ್ಟ ಎಣ್ಣ ಎ್ಣೆ ಬಿಡಲ್ಲ ಸಣ್ಣರಲ್ಲಾ
ಹಾ ಹಾ.
ನಮ್ಮ್ ಮಣ್ಣೇೆಯಲ್ಲಿ ಹೊಡಿತತಾರ ನಾವ್ ಎರ್ತಂದ್ ಹಾಕೋದು ಡಬ್ಬೆ ಎರ್ತದ ಮಾಡ್ತವಿ.
ಹಾ ಇನ್ನೆ ಇನ್ನು ಇಡೋಕ್ಕೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋದು.
ಅವ್ರಿಗೆ ಸಹಾಯ ಮಾಡದು ಅಂದ್ರೆ ಅವ್ರು ಹೊಡಿತತಾರೆ ಯಾಕಂದ್ರೆ ದೊಡ್ಡ ಇರ್ತಾರಲ್ಲ ಅವರು ಎಣ್ಣೆ ಪಣ್ಣ ಹತ್ತತಲ್ಲ ಅಂತ ಕ ನಾವು ಸೂಕ್ಷ್ಮಿಡಿತತ ಅವರು.
ಹಾ ಹಾ ಅವ್ರಿಗೆ ಅವ ಅವ್ರಿ. ಅವ್ರಿಗ್ ಗೊತ್ತಾಗತ್ತೆ ಬ್ರೋ ಆದ್ರೆ ಎಣ್ಣೆದ್ ಉಡಕ್ ಅವ್ರ್ ದೊಡ್ಡರ್ ಆಕ್ಕಾರಲ್ಲ.
ಹ್ಮ್ ಗೊತ್ತಾಗುತ್ತೆ ಅವ್ರಿಗೆ ಒಂದು ನಾವು ಹುಚ್ಚು ಚುಡ್ತೀವಿ ಅಂದ್ರೆ ಸರಿಯಗಗಲ್ಲ ಅದ
ಹಾ ಹಾ
ಹ್ಮ್
ಮತ್ತೆ ಬ್ರೋ
ಮತ್ತೆನಲ್ ಬ್ರೋ ನಿಂದ್ ಹೇಳ್ಬೇಕ್ ನಿನ್ ಏನ್ ಒಂಚೂರ್ ಯಾವಾದ್ರೆ ಕ್ವೆಶ್ಚನ್ ಇದ್ರೆ ಕೇಳು ಬ್ರೋ.
ಕೊಶನ್
ವಿಷ್ಣು ಹತ್ರ ಕೇಳ್ ಬ್ರೋ. ಕೊಷನ್ ಎತ್ರ ಕಳ ಕಳ್ತನ ಪ್ರೊ
ಕ್ವೊಶನ್ ನಮ್ಗೆಲ್ಲ ಆತರ ನಾವ್ ಅಷ್ಟು ಓದಲ್ಲ ಹೇಳಗ್ರ
ಹಂಗೇನಿಲ್ಲಾ ಕೇಳಬ್ರ ನಿನ್ಗೆ ಗೊತ್ತಿದ್ದ್ ಕೇಳ ಹಂಗೇನಿಲ್ಲಾ ನಾ ನಿಮ್ ಜಿಗ್ಗೋದಿಲ್ಲ.
ಯಾಕಂದ್ರೆ ನಾವು ಅಷ್ಟೇನು ಓದಲ್ಲ ಬಟ್ ಏನ ಸ್ವಲ್ಪ ಯಾವಾಗಾವಾಗಾದ್ರರು ಅವಾಗವಾಗ ಟ್ರೈ ಮಾಡ್ತವಿ ಅಷ್ಟೆ.
ಹ್ಮ್ ಯ ಮಾಡಡಿದ್ದೀ ಕಳ್ರವಲ್ಲ
ಯ ಬ್ರೋ
ಟ್ರೈ ಮಾಡಿದ್ದೆ ಕೇಳಿ ಪರವಾಗಿಲ್ಲ
ಏ ಅಷ್ಟು ಗೊತ್ತಾಗಲ್ಲ ಬಿಡ್ಗೋಣ
ಹಾ ಗೊತ್ತಾಗಲ್ಲ ಅ ಬಿತ್ತದು ಕಲ್ ಎಂಗನಲ್ಲ ಪ್ರ ನಳತ್ತನ ಗತ್ತುದ್ರ ಹಲೋ ಹಲೋ ಹಲೋ